ಹಾ ಏನು ಏನ್, ನಡದಿದ್ರಿ ಮನಕ್ರ.
ಏನ ಇಲ್ ನೋಡೋಣ ನಿಂದೆ! ಹ್ಮ್ ಮತ್ತನ್ ಸಮಚ. ಸರ್ ಊಟಾಗಿ ಗೀಟ್ ಆಯ್ತಾ.
ಇನ್ನ ಊಟ ಆಗಿಲ್ಲ, ನೋಡಪ್ಪಾ ನಿಂದ ಆಯ್ತಾ. ಊಟಾ ಎಲ್ಲಾವ ನಡತಪ್ಪಾ ಎಲ್ಲಾ ದೊಡ್ಡ ಸಿ ಟಲ್ಲಿ ಇದೀರಾ ಎಲ್ಲ ಹೊರಗಡೆ ಹೋಗ್ತರಿ ತಾರಿ ಬಿರಿಯಾನಿ ಮಂದಿಗಿಂದಿ
ಏನ ಇಲ್ಲಣ್ಣ ರೊಕ್ಕ ಇರ್ಬೇಕಿಲ್ಲ ಅಣ್ಣ ಅದಕ್ಕನು ತಾರಿಗೆ ಮಂಡಿ ಬಿಣಿ ತಿನ್ನ ತಿನ್ನಲಾಕ್ಕೆ
ಎಲ್ಲಾ ಇರ್ತವಪ್ಪಾ ನಿಮ್ಲ್ಲಿ ಏನ್ ಸ್ಟೂಡೆಂಟ್ ಇಲ್ಲ ಸ್ಟೂಡೆಂಟ್ ಬಳಿ ಜಾಸ್ತಿ ರೊಕ್ಕ ಇರೋದು
ಏನಿಲ್ಲಣ್ಣ ಸ್ಟೂಡೆಂಟ್ಗಳು ಮಾಡ್ತ ನಾವ್ ಮಾಡಲ್ಲಣ ಟಾಕ್ ಟೈಮೂ
ಅ ಎಲ್ಲಾ ಪ ಸ್ವಿಗಿ ಜೊಮಟೋ ಗಿಮಟೋ ಎಲ್ಲಾ ಪಾರ್ಟ್ ಮಾಡ್ತೀರಾ ನಿಮ್ಮಲ್ಲೇ ಜಾಸ್ತಿ ಇರತವ
ಹ್ಮ್ ಮತ್ತ ಏನ್ ನಡ್ತಿದ್ದ ಅಣ್ಣ ನೀನ್ ಏನ್ ಮಾಡ
ಏನ ಇಲ್ಲ ನೋಡಪ್ಪ ಅ ಸಮ್ ಊಟಾ ಮಾಡೋದು ಮಕ್ಕೋಲೋದು ಅದು ಬಿಟ್ಟು ಏನ ಇಲ್ ನಮ್ಮದು
ಏನಿಲ್ಲ ಅಣ್ಣ ಆರಾಮ್ ಜೀವ್ನ ಇದ್ಯ ಅಣ್ಣ ನಿಂದಾರ
ಏನ್ ಆರಾಮಿಲ್ವಾ ಮಾರಾಯ ಎಲ್ಲಾ ಹೈರಾಣ ಅದ ಸುಮ್ಮ ಹಂಗೆ ಹೈರಾಣ ಕಾಣತದಚುಲೋ ಕಾಣುತ್ತ ಎಲ್ಲಾ ಬಾಳ ಎಲ್ಲಾ ಹರದ
ನೀ ಆತ ಹ್ಮ ನಣ
ಎಲ್ಲ ಹರದ ಬಿದ್ದಪ್ಪಾ ಅಂದ ನಿಮ್ದೆ ಅಲ್ಲಾ ಚಲೋ ನೋಡ್ಬೇಕ್ ನಿಮ್ ಗುಲ್ಬರ್ಗದಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಸಿಗ್ತದ
ಸಿಗ್ತದಣ್ಣ ರೊಕ್ಕ ಬೇಕಿಲ್ಲಣ್ಣ ಸೆಕೆಂಡ್ ಹ್ಯಾಂಡ್ ತಗೋಲಕ್ಕು
ಏ ತೊಳೊಂತವ್ ಮ್ರ ಎಷ್ಟ್ ನೋಡ ಒಂದ್ ಯಾವ್ದ್ರ ಗಾಡಿ ತೊಡ್ ಬಿಡ್ಡಮ್ಮ ಆಕಡೆ
ಆದಣ್ಣ ಆದಣ ನೀ ಬಾ ಅಣ್ಣ ಒಂದ್ಸೆಲ ನೋಡಕ್ ಹೋಗೋಣ ಪೂರಾ ಮಾಇದೆ ಅದು ಅ ಹ್ಮ್ ಅಲ್ಲಿ ಯಾವ್ದ್ ಚಲೋ ಕಾಣತದ ಅದು ತುಗೊ ಮುಂದ
ಅದನು ಕರೆಕ್ಟ್ ಐತಿ ಬಿಡು
ಹ್ಮ್
ನೋಡ್ ಮತ್ ಯಾವದ್ರವತ್ ಸಾರ್ ತಗೋದ ಅಂದ್ರ ನೋಡ್ಕೊಂದ ಬಾ
ಹ್ಮ್ ನೋಡ್ತೀನ ಅಣ್ಣ ನೀವ್ ಬರ್ತೀ ಅಂದ್ರೆ ನಾ ನೋಡ್ತೀನಣ ಹೋಗ್ತವಿ
ನಡಮ್ ಸ್ವಲ್ಪ ನಮ್ದು ಸ್ವಲ್ಪ ಪ್ರಾಬ್ಲಮ್ ನಡೆದಿದೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಜಮಾಯಿಸಿದಿ ಅಂದ್ರ
ಹಾ ಹ ಆಯ್ತ ಅಣ್ಣ ಜಮಾಾಸೋಣ್ಣ ಹೌದ ಅಣ್ಣ ನೋಡಮ್ಮಣ ಖಂಡಿತವಾಗಿ ನೋಡೋಣ
ಮತ್ತ ಏನ್ ಮಾಡ್ತಿದ್ದ ಅಣ್ಣ ಏನ್ ಜಾಬ ಏನ್ ಏನಾರ
ಏನ್ ಜಾಬ್ಪಾ ಏನ್ ಜಾಬ್ ಮಾಡುವ ಹೇಳದಿಲ್ಲ ಏನಿಲ್ಲ ಸುಮ ಒಂದು ಸಣ್ಣ ಪುಟ್ಟ ಒಂದ್ ಅಂಗಡಿ ತೆಗೀತೀನಿ
ಎಲ್ಲಣ್ಣ
ಎಲ್ಲೋ ಶಾಪುರದಾಗ ತೆಗ್ದೀನೆ ಒಂದ್ ಕಟಿಂಗ್ ಶಾಪ್ ತೆಗ್ದೀನಿ
ಹೌದಣ್ಣ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಏನ್ ಚಲವ ನಡ್ದದಣ್ಣ ಕಟಿಂಗ್ ಶಾಪು
ಎಡದೈತಪ್ಪಾ ಏನನ್ ಮಾಡ್ತಿ ಸುಮ ಒ್ದಚ್ಚೀ ನೋಡ ಒಂದ ಐವತ್ತು ಸಾವಿರ ರೂಪಾಯಿ ಇದ್ದು ನನ್ನ ಹಿಂಬಾಲೆ
ಹಾ ಹೌದಣ್ಣ
ನಮ್ದ ನಮ್ ದೋಸ್ತಿಂದ ಜಾಗ ಇತ್ ಅವ ನಂದ ಇಲ್ಲಿ ಪಾನ್ ಶಾಪ್ ಇಡಬೇಕಂತ ಒಒಂದ ಅವರ ಆಸೆ ಇತ್ತು ಏನ್ ಪಾನ್ ಶಾಪ್ ಇಡ್ದ ಪಪ್ಪ ಎರಡ್ ರೂಪಾಯಿ ಬ್ಲೇಡ್ನಾಗ ನ ನೂರು ರೂಪಾಯಿ ಕಳಿಸಿ ಕೊಡ್ತಾರ ಅವ್ರು ದಿಲ್ಲಿದವ್ರರಿಗೆಗ ಒಂದ್ ನಾಕಕ್ ಮಂದಿ ಕಡಸಮ್ಮ ಅಂತ್ರ ಪ್ಲಾನ್ ಹಾಕ್ತಿವಿ
ಹಾ
ಪ್ಲಯಾನ್ ಹಾಕರಿ ಏನ್ ಮಾಡ್ದ ಆಯ್ತವಪ್ಪಾ ಅಂತಕರಿ ನನ್ ಮಾತ್ ಮೇರಲ್ಲವ ನಮ್ ದೋಸ್ತ್ ಆಯ್ತ ತುಗೋಪ ನೀ ಹೆಂಗ ಅಂತಿ ಹಂಗ ಅಂದ ಆಯ್ತು ತಗೋಣ ನಾನಂದ ಅದಕ್ ಚಲೋ ಮೋಡಿಪೈ ಮಾಡಿ ಪಿ ಓ ಪಿ ಯ ಓಪಿ ಮಾಡ್ಕೇರಿ ಮನ್ನಾರ ಮಿಣಾರ್ ಗಿಿನಾರ ತಗೊಂಬಂದ ಹಚ್ಕರಿ ಎಲ್ಲಾ ಮಾಡದ ಸಿಸಮ್ ಮಾಡ್ಕೇರಿ
ಹ್ಮ್ ಏಸಿ ಗೀಸಿ ಎಲ್ಲ
ಹ್ಮ ಎಸ ಎಲ್ಲಾ ಕುೂಡ್ಸ್ದವಿ ಗ್ಲಾಸ್ ಗ್ಲಾಸ್ ಎಲ್ಲಾ ಹಜಕರಿ ಏನ್ ಮಾಡ್ದ ಒಂದ್ ಸಾರ್ತಿ ನಮ್ ದೋಸ್ತ ಇದ್ದ ಇ ನಾವ ಕಟ್ಟ ಮಾಡ್ಕೊಕ್ ಹೋಗತಿದೀವಿ ಡ್ರಾಮಿನ ಅಲ್ಲಿ ಒಬ್ಬ ಇಸ್ಮಾಿಲ್ ಅಂತ ಒಬ್ಬ ದೋಸ್ತ್ ಇದಾ ನಮ್ದು
ಹಾ ಹೌದ
ನನ್ಗ ನಾಕಕ್ ಮಂದಿ ಕೆಲ್ಸ ಮಾಡೋರ್ ಬ ಕಠಿಣ ಅಂಗಡ ನಾನ ಅವಯ್ ನಂದ ನಾಕ್ ದಿನ ಇಲ್ಲಿ ನಿಂತ ಕರ್ಸ್ತಿನ ಅಂದ
ಹಾ
ಅನ್ನನ್ ಏನ್ ಮಾಡಿದ ತರ್ಸಕೊಟ್ಟಪ್ಪಾ ನಾಕ್ ನಾಕಕ್ ದಿನ ಆದ್ಮೇಲೆ ಇಬ್ಬರು ಬಂದ್ರು
ಹಾ
ಅಂಗಡಿ ಹೆಸರ ಅಲ್ಗೆಂಡ ಸಂತಕರೆ ಅಂಗಡಿ ಹೆಸರ ಇಟ್ಟು
ಹ್ಮ್ ಏನ್ ಮಾಡೋಣ್ಣ ಹೆಸರು
ಎಲ್ಗಂಸ್
ಹಾ
ಇಟ್ ಕಿರಿ ಏನ್ ಮಾಡ್ದವ ಅಂದ್ರೆ ಫಸ್ಟ್ ಡೇಲಿ ದಿನ ಎಷ್ಟ ಬೇಕ ಕೋಣ ಫಸ್ಟ್ ಡೇನೆ
ಹ್ಮ್ ಫಸ್ಟ್ ಡೇ ಸ್ತಂಟಿ ತಣ ಇದು
ಮೂವತ್ತ ಸಾವ ರೂಪಾಯಿ ಇ ಪ
ಏನಣ ಇದು ಬಿಸ್ನೆಸ್ ನಾವ್ ಮಾಡ್ಬೇಕ ಹಂಗಂದ್ರೆ
ಹ ಅದೇ ಮಾಡ್ಬೇಕಂದ ಕುೂತಿನ ನೋಡಪ್ಪಾ ಏನ್ ಮಾಡ್ತಿ ಸಧಾ ಏನ್ ಗೊತ್ತ ಇತ್ತಾ ಇಬ್ಬರು ಮ ಲಗ್ನ ಇದ್ದರು ಅರ್ದಾಗ ಲಗ್ನ ಸೀಸನ್ ಇತ್ತ
ಹಾ ಹೌ್ಣ್ ಲಗ್ನ್ ಸಿಗನ್ಂದ್ರ ನೀ ಎಷ್ಟ್ಣ್ಣ ರೊಕೋ
ಫೇಸ್ ವಾಶ್ ಫೇಸ್ ವಾಶ್ ಗೀಸ್ ವಾಶ್ ಎಲ್ಲಾ ಮಾಡ್ಕೊಂಡ್ ಹೋದಪ್ಪಾ ಒಬ್ಬ ಬಂದ್ ಏಳುವರೆ ಸಾವಿರ ರೂಪಾಯಿ ಮಾಡ್ದ ದಲ್ದ ಕಟ್ಟಿಂಗ್ ಫೇಸ್ ವಾಶ್ ಅವ ಸ್ವಲ್ಪ ಕಪ್ಪುಗಿದ್ದ ಕಪ್ಪುಗಿರ ನ ನಾದ ಂದ ಹತ್ ಸಾವಿರ ಹಾಕ್ರಿ ಇಪ್ಪತ್ ಸಾವಿರ ಹೊಲಾಕ ಒಟ್ಟು ಬೆಳಗ್ ಮಾಡ್ಬಬೇಕಕ್ ನಾವ ಅವರು ಮಹಾತ್ನಾಗ ಏನ್ ಮಳ ಮಾಡ್ಬಿಡ್ತಾರ ಅವರು ದಿಿಲ್ಲದವರು
ಹೌದ
ಅ ಭೈ ಐಸಾ ನ ಭೈ ಸ ನ ತುಮ ಎರ್ಸ್ಟೈಲ್ ಜಲ್ ಹ ಅವ್ರ ಏನಂತಾರ ಸಿದಾಗ ಗೊತ್ತಾ ಇಯ್ತು ತುಮಹಾರಾ ಕಲರ್ ೋಡಾ ಅಾ ನೀ ಲಗ ರಾ ಕಲರ್ ಲಗಾ ದೂಂಗಾ ಕ ಸರ್ ಕಲರ್ಕನ ಹಜಾರ ರೂಪೆ ಸರ್ಕ ಕಲರ್ ಆಯ ಹಚ್ಚ ಬಿಡುವನ್ನದು ಮೊದಲೇ ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಕ್ಕ ಯಚನೆ ಮಾಡಲ್ಲ
ಮಾಡಲ್ಲಣ್ಣ ಮಾಡಲ್ಲ
ಹಾ ಅದ್ರ ಸಲ ತು್ ಕೈಸಾ ಬೋಲತ ವೈಸಾ ಅವ್ ಆಾಚು ಬಿಟ್ಟರು ತು ಕಾತದ ಯಾರು ಅ ಅವ್ರ ಏನ್ ಮಾಡಬ ಬಿಟ್ಟ ಏಳ್ ಸಾವರ ರೂಪಾಯಿ ಮಾಡದಾ ಬಿಲ್ ಏಳ್ ಸಾವರ ರೂಪಾಯ ಮಾಡ ಪಂ ಸಾವಿ ರೂಪಾಯಿ ತುಮಾರ ವಸ್ ಡಿಸಸ್ಕಾಂಟ್ ಏ ರ ಹೊಸ ರೂಪಿಸಸ್ಕೊಂಡಾ
ಹೌ ತಲಯ ಮಸ್ತಿ ಜಣ ಇ ಬಿಿಸ್ನೆಸ್ ಹಂಗಂದ್ರೆ
ಬಿಸ್ನೆಸ್ ಎಲ್ಲ ಮಸ್ತ್ ಇದೆ ಇನ್ನೊಂದ್ ಎರಡು ಮೂರ್ ಬ್ರಾಂಚ್ ತೆಗಿಬೇಕಂದಿನನಿ ಸೂಟಾಗಲ ಕನು ಯಕಡನು ಸೂಟ್ ಆಗಲ್ಲಗ ನಂಬಳಿ ಹಂಗದ ಅವರಿಗೆ ಹಿಂದಿ ಬರ್ತದ ಇಲ್ಲಿ ಇವಿಗೆ ಕನ್ನಡ ಬರ್ತದ ಅದ್ರ ಸಲ ಹಾಗೆ ಇಲ್ಲೇ ಎಲ್ಲಿ ಬಿಟ್ಟು ಹೋದಂಗಿಲ್ಲ ಅಂಗಡಿ
ಹ್ಮ್
ಅದ್ರ ಸಲಾಗಿೆ ಸುಮ್ ಕಂಟ್ರರ್ ಕುೂಂತೀವಿ ನೋಡ ಆರಾಮ್ಸೆ ಅವ್ರಿಗೆ ಕನ್ನಡ ಇವ್ರಿಗೆ ಬರ್ಲಾ ಅವ್ರಗ್ನು ಬರ್ಲಾ ಅವರು ಅ ಕಂಬನ್ ಬರಬ ಆಗಲ್ಲತ ಹಾ ಏನ್ ಮಾಡ್ಬೇಕು ಅವ್ರ ಏನಂತಾರೆ ಸೈ ಸೈಡಿಗೆ ನೋಡೋಣ ಇದು ಮಾಡ ಅದು ಮಾಡ ಅಂತಾರ ಅವ್ರಿಗೆ ಕನ್ನಡ ಬರ್ಲ್ಲ ಏ ದೋ ಸರ್ ಯಾವ ಬೋಲ್ರ ಮರೆ ನ ಪತಾ ಚಲ್ರ ಅಂತರ ಅವ್ರ ಅಂತಾರಾ ನಾನದು ಭೈ ಇಧರ ಪಂಟ್ ಲಗಾದ ರ ದ ದು ಇಷ್ಟೇ ನಮ್ದ್ ಹೇಳದ್ ಕೆಲ್ಸ ಇರುತ್ತೆ ಹಾ ಅಷ್ಟೇ ಕೆಲ್ಸ ನಮ್ದು ಹೇಳದು ಹ್ಮ್ ಹೌದು ಇಷ್ಟೇ ನೋಡುವ ಇನ್ನೊಂದು ಬ್ರಾಂಚ್ ತಗೋಣ ನೀ ಅದ್ರ ಓನರ್ ಆಗಂತ
ಅಯ ಐ್ತಣ್ಣ ಮಾಡಣ ಮಾಡಣ ಖಂಡಿತವಾಗಿ ಎಲ್ಲಿ
ಎಲ್ಲಿ ತಗಾನ ಹೇಳುವ ನೀ ಎಲ್ಲರ ಒಂದ್ ಒಳ್ಳೆ ಪ್ಲೇಸ್ ನೋಡು ತೆಗಾನ ಅಂತ
ಇಲ್ಲಿ ಗುಲ್ ಗುಲ್ಬರ್ಗ ಅಣ್ಣ ಭಾರಿ ಕ್ಲೇಸ್ ಇದ್ಯಣ್ಣ ಒಳ್ಳೆ
ಗುಲ್ಬರ್ಗಾದದಲ್ಲಿ ಗುಲ್ಬರ್ಗಾದದಲ್ಲಿ ಮಾರ್ಕೆಟ್ನಲ್ಲಿ ಏನ ಕಡೆ
ನೋಡೋಣ ಮಾರ್ಕೆಟ್ ಅಲ್ಲಿ ತೆಗಿಬಹುದು ಇಲ್ಲಿಕಂದ್ರೆ ಏನಪ್ಪಾ ಅಂದ್ರೆ ಹಾಗಗರ್ಗ ತೆಗಿಬಹುದು ಟಿ ಪೂಚೆ ಬಾಳ ಏರಿಯೇಣ ದೊಡ್ಡ ದೊಡ್ಡ ಏರಿಯದೆ
ಎಲ್ಲಿ ಸರಿಯಾಗಿ ನಡೀತಿದೆ ಅಲ್ಲಿ ಒಂದು್ ಪ್ಲೇಸ್ ಗಳುು ನಿನ್ನೆ ಸಂಭಾಳ್ಸ್ಕೊಂತ ಹೋಗ್ಬೇಕಕ್ ನೋಡು
ಆಯ್ತ ಅಣ್ಣ ಮಾಡಮ್ಮೋಣ ನಿಮ್ದ ಏನಾರ ಇತ್ತ ಅಂದ್ರೆ ಹಂಗ್ ಮಾಡಮೋಣ ಏನಿಲ್ಲ ಇಲ್ಲಿ ನೋಡೋಣ ನೀವ್ ಹೇಳ್ದಿಿಲ್ಲೋಣ ಪ್ಲಾನ್
ಹಾ
ಒಂದ್ ಶಮ್ ಅಂದ ಒಂದು್ ಬ್ರ್ಯಾಂಡ್ ಇದ್ಯಣ್ಣ ಇಡ್ಲಿ ಇದವನೇಮ್ಮ ಓನರ್ ಅಂದ್ರೆ ಅವಾನ ಹಂಗೆ ಮಾಡೋಣ ನೀವು ಹೇಳುದಿಲ್ಲ ದಿಲ್ಲಿದವ್ರಿಗೆ ಕಳಿಸ್ಿಸಿ
ಹಾ ಹೌದು
ಹ್ಮ್ ಅದಣ ಅವಂದು ಮೂರ್ ನಕ್ ಬ್ರಾಂಚ್ ಇೋಣ ಗುಲ್ಬರ್ಗ ಒಳಗೆ ಬಾಳ ಅಂದ್ರೆ ಬಾಳ್ ೇಮಸ್ ಅೋಣ ಅವ ಅದ ಕೆಲ್ಸ ಮಾಡೋರು ದಿ ದಲಿ ತಂದನಣ್ಣ ಈ ಓನರ್ ಅಂದ್ರೆ ಗುಲ್ಬರ್ಗದವನವ
ಹೌದಾ ಹಂಗೇ ನ ಹೆಲ್ಲ ನಾನು ಹಿಂಗ್ ಸುಮನೆ ಕೂತ್ತಿದ್ದೆ ಏನ್ ಮಾಡ್ಬಕ್ ಗೊತ್ತಾಗಿಿಲ್ಲ
ಹೌದಣ್ಣ ಭಾರಿ ಎಲ್ಲ ಇದ್ದಣ್ಣ ನ್ದ
ಹೌದಾ
ಹಣ ಅ್ರ ಒಳಗೆ ಏನಪ್ಪಾ ಅಂದ್ರೆ ಅವ್ರು ಊಟ ಏ ಮಾಡಮ್ಮಣ್ಣ ಅದು ನೀವ್ ಬಾಣ್ಣ ಉುಳ್ಬರ್ಗ ಒಂದ್ ದಿನ ಅದ್ರ ಬಗ್ಗೆ ಏನೆ ಮಾತಾಡ್ಗಿಸಿ ಏನಪ್ಪಾ ಅಂದ್ರೆ ಅದು ಏನ್ ಏನೇನಾದಲ ನೋಡಣ ಹ್ಮ್ ನೋಡ್ ಕಶು ಮಾತಾಡ
ಹೌದಾ ಮತ್ ನೀವ್ ಮೆಂಟೈನ್ ಮಾಡ್ಕೊಂಡ್ ಹೋಗ್ಬೇಕಕ್ ನೋಡ ಹಾಕ್ಸ್ತೀನಿ ಹೆಂಗ
ಏ ಇಲ್ಲಣಣ್ಣ ಇಲ್ಲಣ ಅಣ್ಣ ಮಾಡ್ತೀನೋಣ ನಾನನ್ ಒೆ ನಮ್ದೇನ್ ತ ಅಂದ್ರೆ ಅಲ್ಲಿ ಏನಿಲ್ಲ ಅವ್ರಿಗೆ ಏನ್ ಸಮಯ ಕಬೇಕತ್ತ ಅದು ತರದು ಅಲ್ಲಿ ನೋಡೋದು ಇರೋದು ಕೌಂಟರ್ ಬಲಿ ತಂದ್ರಾಗ ಅಷ್ಟೇ ಇಲ್ಲ ಮಂಡೇ ಮತ್ತೆ
ಅಷ್ಟೇ ಅಷ್ಟೇ ಅಲ್ಲಿ ಗುಲ್ಬರ್ದಾಗ ಹೆಂಗೈತಿ ಗೊತ್ತಾ ಅಲ್ಲಿ ಎಲ್ಲರು ಹಿಂದಿ ಬರ್ತ
ಆಯ್ ಬರ್ತದಣ್ಣ ಅಲ್ಲಿ ಇಲ್ಲಿ ಏನ್ ಪ್ರಾಬ್ಲಮ್ ಎಲ್ಲಾ ಸಂಬಂಧಿ ಇಲ್ಲಿ ಮಾತಾಡ್ತಾರಣ
ಹಾ ನಡ್ತೈತೆ ಅಲ್ಲ ನ ಇಡ್ಲಿಕ್ಕಂದ್ರೆ ನಡತೈತೆ ಅಷ್ಟ ನೀ ಕಾಲೇಜ್ನು ಹೋಗ್ಬೋದು ಎಲ್ಲ ಕಡೆ ಅಡ್ಡಾಡ್ಬಹದು ಹಾ
ಹಾ
ಹ್ಮ್ ಎೋಡ ಎಂಗ್ರ ಮ ಕರಿಂದ
ಇಲ್ಲಣ್ಣ ಅದು ಅದೇ ಅದೇ ತಗಮೋಣ ಗುಲ್ಬರ್ಗ ಮೂರ್ ನಾಕಕ್ ಗ್ರಾಂಟ್ ತಗೋಣ ಅಂದ್ರಗ್ ಏನ ಅದಣ ಅದು ನಿ್ ಬಗೆ ಅದು ಪೂರ ಗೊತ್ತ ಅದ ಇಿಲ್ಲ ನ ಮಾಹತಿ ಇದದ್ರ ಬಗ್ಗೆ ಹ್ಮ್.
ಮಾಹಿತಿ ಇದೆ ಹಂಗೇನಿಲ್ಲ ಮಾಹಿತಿ ಅಲ್ಲೇನ್ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡದ್ರೆ ಆಯ್ತು. ತಿಂಗಳಲ್ಲಿ ಎಲ್ಲ ಹೊರಗ್ ಬರ್ತದೆ ಏನ ಎರ್ಡ್ ರೂಪಾಯಿ ಪ್ಲೇಟ್ ನೋಡಪ್ಪ ಅಷ್ಟೇ ಖರ್ಚು.
ಹಾ ಅದೇ. ಅಣ್ಣ ಅದು ಅವರು ಕೆಲ್ಸದವರು ಬರ್ತಾ ಇರಿಲ್ಲಣ್ಣ ಹ್ಮ್ ಅದು. ಅವ್ರು ಏನಪ್ಪಾ ಅಂದ್ರೆ ಅವ್ರ್ದು ಏನಪ್ಪಾ ಊಟ ರೂಮ್ ಏನ್ ಅವ್ರು ನೋಡ್ಕೋತಾರ ಏನ್ ನಾವ್ ಮನೆ ಹಣ
ಎಲ್ಲ ಏ ಹಂಗಿಲ್ಲ ಎಲ್ಲಾ ನಮ್ ಕಡೆ ನಿಂತ. ಊಟಾನು ನಮ್ ಕಡೆ ನಿಂತ ರೂಮ್ನು ನಮ್ ಕಡೆ ಎಲ್ಲಾ ನಮ್ ಕಡೆನೆ. ಅವರು ಬರೆ ಆ ಕೆಲ್ಸ ಮಾಡೋರು ಅಷ್ಟೇ. ಕೆಲ್ಸ ಮಾಡುದು ಅವ್ರಿಗ್ ನೋಡ ಅವ್ರ ನೋಡ್ ತರ್ ಹಂಗೇನಿಲ್ಲ ಎರಡ್ ಸಾವಿರ್ ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಎಲ್ಲ ಅವ್ರೇ ನೋಡ್ ಕೊತಾರ್ ಅವ್ರ್ ಅಷ್ಟೇ ನಾವ್ ರೂಮ್ ಬಾಡಿಗೆ ನೋಡ್ಬೇಕು ಊಟಗೀಟಾ ಅವ್ರ್ ಕಡೆ.
ಅಂದ್ರೆ ಅಣ್ಣ ಕೇಳೊಮ್ಮ ಒಂದ್ ಡೌಟು.
ಓಕೆ ಹೇಳ.
ಇದು ಏನಪ್ಪಾ ಅಂದ್ರೆ ನಾವು ಸ್ಯಾಲ್ರಿ ಎಷ್ಟ್ ಕೊಡ್ ಎಷ್ಟ್ ಕೊಡ್ತೇವ ನೀ ಸ್ಯಾಲ್ರಿ ಅವ್ರಿಗೆ.
ಅವ್ರಿಗ್ ನೋಡಪ್ಪಾ ಇಪ್ಪತ್ತೈದು ಕೊಡ್ತೀನಾ ನಾನ್ ಖುಷಿಂತ ಐದ್ ಕೊಡ್ತೀನಿ ಮೂವತ್ ಕೊಡ್ತೀನಿ ನೋಡು.
ಅವ್ರು ಎಷ್ಟ್ ಮಂದಿ ಇದ್ದಾರಣ್ಣ.
ಈಗ್ರೆ ನಾಕ್ ಮಂದಿ ಮೊದ್ಲ್ ಇದ್ರ ಈಗ ಬರೀ ಇಬ್ಬರ ಇದಾರ.
ಅಂದ್ರೆ ಇಪ್ಪತ್ತೈದ್ರಿಂದ ಐವತ್ ಸಾವಿರ ಅಣ್ಣ ಅವ್ರಿಗೆ ಸ್ಯಾಲರಿ ನಾ ಕೊಡಿತಾನ ನೀನ.
ಹಾ ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ನೋಡ ಒಂದ ತಿಂಗಳಿಗೆ ಒಂದ್ ಲಕ್ಷ ರೂಪ್ ತೀರಿ ಹೋತಾವ್ ಅಂಗಡಿ ಬಾಡಿಗೆಗೆ ಅವ್ರಿಗೆ ಹ್ಮ್ ಹ್ಮ್. ಒಂದ್ ಲಕ್ಷ ರೂಪಾಯಿ ಅವ್ರಿಗ್ ಹೋತಾವ ನಮಗ ಒಂದು ಏನಿಲ್ಲ ಅಂದ್ರ ನಾಕೈದು ಲಕ್ಷ ರೂಪಾಯಿ ಉಳಿತಾವ್.
ಅಂದ್ರ ಒಳ್ಳೆ ಬಿಸ್ನೆಸ್ ಇದೆ ಅಣ್ಣ ಅದು.
ಏ ಬಾಳ್ ಬಾಳ ಅಂದ್ರೆ ಬಾಳ್ ಒಳ್ಳೇದಿದೆ. ಏನ್ ಕಾಂಪ್ರೊಮೈಸ್ ಎಲ್ಲ ಇರ್ದಾಗ ಬಿಸ್ನೆಸ್ ನಾಗ.
ಹಾ ಹಾ ಕಾಂಪ್ರೊಮೈಸ್ ಇಲ್ಲಣ್ಣ. ಏನಣ್ಣ ಅಲ್ಲಿ ಏನ್ ಎಲ್ಲಾ ಬಿಸ್ನೆಸ್ ಅಂದ್ರೆ ಏನ್ ಸಲೂನ್ದಾಗ ಎಲ್ಲ ಇದು ಆಪ್ಷನ್ ಇದೆ ಅಣ್ಣ. ಮಸಾಜು ಏನಪ್ಪಾ ಅದು ಕಟ್ಟಿಂಗ್ ದಾಡಿ.
ಎಲ್ಲಾ ಇದೆ ಅಲ್ಲಿ. ಅದ್ರ್ ಸಲವಾಗಿ ಏನಿಲ್ಲ ಅಂದ್ರೆ ಡೈಲಿ ಅರವತ್ ಸಾವಿರ ರೂಪಾಯಿ ಆಗ್ತದೆ. ನಮ್ ಸ್ಪಾ ಒಂದೈತೆ ಅದ್ರನು ಜಾಸ್ತಿ ಇರ್ತದೆ.
ಹೌದಣ್ಣ.
ಹ್ಮ್ ಹೌದು ಸರಿ ತಗೊಪ್ಪಾ ನಿನಗ್ ಹಚ್ತಿನಿ ಒಂದ್ ಐದ್ ನಿಮಿಷ್ ಕಾಲ್ ಬರ್ತಾ ಇದೆ.
ಆಯ್ತಾಯ್ತು ಅದ್ರ ಬಗ್ಗೆ ಮಾತಾಡೋಣ ಓಕೆ.